ಎನ ಸ್ಥಾನ ಹೋಗ್ತ ನನಗ್ ಫೋನ್ ಮಾಡಿದ್ಮೇಲ ನೆನಪ ಆಯ್ತ. ಯ್ಯ ಸ್ನಾನಕ್ಕ ಹೋಗ್ತಿದ್ಲೇನ ಅಂತ.
ಇವತ್ತು ಎ ಎರಡು ಇವತ್ ಅಷ್ಟು ಮುಗಿಸಬಿಡೋಣ ಇದನ್ನ ಇವತ್ತು
ಹ್ಮ ಸರಿ ಹೆಂಗಿದ್ರು ಕೆಲ್ಸ ಇಲ್ಲ ಅಲ್ಲ ಇಬ್ರಿಗೂ ಮಾಡಕ್ಕೆ
ಏನ್ ಗೊತ್ತಾ. ನಾನ್ ಇವಾಗ ಈ ಕಾಲ ಆದ್ಮೇಲೆ ನಾನ ಸ್ನಾನಕ್ಕ ಹೋಗ್ತೀನಿ ಸ್ನಾನ ಮಾಡ ಬರ್ತೀನಿ.
ಹ್ಮ.
ಸ್ನಾನ ಮಾಡಿ ಬಂದೇ ಮತ್ತ ಮಾಡ್ತಿತಿ.
ಹ್ಮ ಸರಿ ಸರಿ ಮತ್ತ ಯಾವ ಫಿಲ್ಮ್ ನೋಡ್ತಯಾ.
ನೀನ್ ಅದೇ ಕಳಿಸ್ತೀನಿ ಅಂದ ಎಲ್ಲ ಅದ್ನೇ ನೋಡ
ಅದು ಹೌದ ಇ ಅದ್ ನೋಡಿ ಮೋಸ್ಟ ನೀ ನಾ ಹೇಳಾವಲ್ಲಾ ನೋಡಿರ್
ಇದು ಯಾವ ಮೂವಿ ಹೇಳು ಹೆಂಗ ಆಯ್ತದ ನೋಡ ಹೆಂಗ
ಅದು ಒಬ್ಬ ಕಿಲ್ಲರ್ ಇರ್ತಾನ ಆಯ್ತ ಅವನ್ನ ಕಂಡ ಹಿಡಿಯೋದು ಎಲ್ಲಾ
ಕತೆೆನೇ ಹೇಳ್ಬೇಡ ಗುರು ಹೆಂಗ ಐ ನಾನ್ ಹೇಳಿದ್ದ ಒಂದ ಸ್ಟ್ರಕ್ಚರ್ ಹೇಳು ಕತೆನೇ ಹೇಳ್ಬಿಡ್ಬೇಡ ನೋಡ್ಬೇಕು ಅನ್ಸಲ್ಲ ಆಮೇಲೆ ಅವನ ಹೆಸರೇನು ಅವ್ನ ಏನ ಮಾಡ್ತ ಅಷ್ಟ ಹೇಳು.
ಏನೋ ಕ್ರಿಸ್ಟೋಫರ್ ಏನೋ ಇರುತ್ತೆ ಅವನ ಹೆಸರು.
ಹ್ಮ.
ಅದೇ ಹುಡ್ಗಿರ್ನ ಕಿಡ್ನಾಪ್ ಮಾಡ್ತ ರ್ತಾನೆ ಅದನ್ನೇ ಕಂಡಹಿಡಿಯದ ಅದು ಯಾರಂತ ಕಂಡ ಹಿಡಿಯದು.
ಹಾ ಹಾ ಹಾ ಹಾ ಹಾ.
ಸೂರ್ಯ ಮಾಡ್ತಿದ್ದಾನೆ ಕ ಆಗ ಹಿಂದ ಮಾಡಾಕತ್ತಾನ ಬೈತ ನೋಡ ಆಮೇಲ
ಹ್ಮ.
ಆ ಟಿ ಕಾಫಿ.
ಹ್ಮ ಟಿ ಕಾಫಿ ಏನಿಲ್ಲಪ್ಪ ನಿಮ್ದು.
ನಮ್ದು ಏನಿಲ್ಲ ಮಾಡ್ಬೇಕು ಇನ್ಮೇಲೆ ಮ್ಯಾಗಿ ಮಾಡ್ಕೊತೀನಿ ಇವಾಗ ನೆಕ್ಸ್ಟ
ಹ್ಮ. ಮತ್ತೆ ಎಗ್ ಎಲ್ಲ ತಿಂದಿಲ್ವಾ ಎಗ್ ಚಿಕನ್ ತಿನ್ನಲ್ಲ.
ನಾ ಎಗ್ಗು ತಿಂದಿಲ್ಲ ಈಗ ಸದ್ಯದ್ರಲ್ಲಿ ನಾನಂತು.
ಯಾಕಾಶ್ ನನಗೆ ಫಿಶ್ ತಿನ್ಬೇಕ ಅನಿಸ್ತೈತೆ.
ತಿನ್ನು ಫಿಶ್ನ ಮತ್ತೆ.
ನಂಗ ಯಾರು ಪಾರ್ಟ್ನರ್ ಇಲ್ಲ ನನ್ ಜೊತೆ ತಿನ್ನೋಕೆ.
ಏ ಅಲ್ಲ ಡಿಲ್ ದಕ್ಕಿನ ತಿನ್ನ ಅಲ್ವಾ.
ಹ್ಮ ಅವಳ ಬಿಟ್ ಬಿಟ್ಟಿದಾಳೆ ಇವಾಗ ನಾನ್ ವೆಜ್ ತಿನ್ನೋದು. ಚಿಕನ್ ತಿಂತಿಲ್ಲ. ಏನು ಇಲ್ಲ ಎಗ್ ಅಷ್ಟೇ ತಿಂತಾಳೆ ಏನೋ ಗೊತ್ತಿಲ್ಲಪ್ಪಾ.
ಹ್ಮ.
ಅವ್ರ ಮನೇಲಿ ಮಾಡ್ತಾರ ನಾನ್ ವೆಜ್ಜು. ಹಾ ಆದ್ರೂ ಅವ ಮನೆ ಹೋದಾಗೂ ತಿನ್ನ ತಿಂತಲ್ವಂತೆ ಅವ್ರ ಮನೇಲಿ ಬೈತಾರೆ ತಿಂದಿಲ್ಲ ಅಂದ್ರೆ
ಯಾಕೆ ತಿಂದಿಲ್ಲ ನಾನ್ ವೆಜ್ ತಿಂದಿಲ್ಲಾ ಅಂದ್ರೆ ಬೈತ ತರ ಯಕೆ
ಅವ್ರ್ದ ಯಾವ್ದೋ ಐತಪಾಕೆ ಅಷ್ಟು ಕುರ್ಬಾಜೇನು ಅನ್ಸುತ್ತೆ ಅವ್ರ ಮನೇಲ್ ಮಾಡ್ತಾರೆ
ಹ್ಮ್ ಹ್ಮ್ ಹ್ ಹ್ಮ್ ಕುರುಬಾಜ್ ಅವರು ಇವಳ ಸೌಮ್ಯ ಯಾವ್ದ್ ಮತ್ತೆ ಸೌಮ್ಯ ನಮ್ದು
ಹಾ ರೆಡ್ಡಿಜು
ರೆಡ್ಡಿಸು
ಹ್ಮ್
ನ್ನಲ್ಲ
ತಿಂತಾರೆ ಏಳ್‌ ತಿನ್ನಲ್ಲ
ಯೂಳು ರೆಡ್ಡಿನ ತನ್ನಿ ಫ್ರೆಂಡ್ಸ್ಲ್ ರೆಡ್ಡಿಗಳೇ ನೋಡು ಶ್ರೇಯಾ ಸಿಂಗ
ನಿಜ ಜಾಸ್ತಿ ಅವ್ರೆ ಇವಾಗ್ಲುೂ ಇಲ್ಲಿ ಪ್ರೆಸೆಂಟ್ ಕಾಲೇಜ ಅಲ್ಲಿ ಅಲ್ಲೂ ಎಷ್ಟು ಒಂದಿಬ್ರು ಮೂವರದಾರ್ ರೆಡ್ಡಿ
ಹ ಎಲ್ಲಾ ರೆಡ್ಡಿ ಗನಿ ಪ್ರೆಂಡ್ ಮಾಡ್ಕೊಂತ ಏನು
ಹಂಗೇನಿಲ್ಲಪ್ಪಾ ಅವ್ರ ಫ್ರೆಂಡ್ ಆದ್ಮೇಲೆ ಗೊತ್ತಾಗದ ಅವರು ರೆಡ್ಡಿ ಅಂತ ಇವನು ಯಾರು ಹ ಹೆಸ್ರೇನು ಮೊನ್ನೆ ಏನ್ದ ಮೊನೆ ಸಿಕ್ಕಿದ್ನಲ್ಲ ಅವಂದು ರೆಡ್ಡಿ
ಮೊನ್ನೆ ಪ್ರಪೋಸ್ ಮಾಡದ್ನಲ್ಲ
ನೀ ಹಂಗ ಹೇಳ್ಬೇಡಪ್ಪಾ
ಮತ್ತೇಏನಂತ ಹೇಳ್ಬೇಕಪ್ಪಾ
ಫ್ರೆಂಡ್ ಅಂತೇಳ ಗಂದಾಗ ನೀ ಅವನ್ ಮಾತಾಡ್ ಅ
ನಿನ್ ಫ್ರೆಂಡು ಮೊನ್ನೆ ಬಂದಿದ್ನಲ್ಲ ಅವನು ರೆಡ್ಡಿನ
ಹೌದು ಅಂದ್ರೆ ಇನ್ಸ್ಟಾ ಐ ಡಿ ರೆಡ್ಡಿ ಅಂತಾನೇ ಹೇತವಿ ವಿಕಾಸ್ ರೆಡ್ಡಿ
ಏನಾರು ಮಾಡು ಆದ್ರೆ ನಮ ಕ್ಯಾಸ್ಟ್ ಅವ್ರನೇ ಲವ್ ಮಾಡು
ಹ ಹ ನೆಕ್ಸ್ಟ್ ಟೈಮ್ ಹೇಳ ನಾನು ಮದ್ ಮಾಡಂಗ ಇಲ್ ಫಸ್ಟು
ಏನ್ ಗತ್ತಾ
ಹಾ
ಹಿಂಗೆ ಬೇರೆ ಏನಾರರು ಮಾಡ್ಬಿಟ್ರೆ ಮನೇಲಿ ಒಪ್ಸಕ್ ಕಷ್ಟ ಆಗತ್ತ ಆಮೇಲೆ
ಅಲ್ಲ ಅದಕ್ಕೆ ಅದು ಬೇಡ್ವ ಬೇಡ ಅಲ್ಲ ಅದು
ಲೈಫ್ ಈಸ್ ಅನ್ಸರ್ಟೈನ್ ಲೈಫು ಅನ್ಸರ್ಟೈನ್ ಆಗಿರುತ್ತೆ
ಬಟ್ ಐ ವಲ್ ಮೇಕ್ ಇಟ್ ಸಮಥಿಂಗ್ ಸ್ಟಾರ್ಟೆಡ್
ನಾನು ಇರ್ತೀನಲ್ಲಾ ಇರಷ್ಟ ದಿನ ನೋಡ್ತೀನಿ
ಹಾ
ಇತ್ತಿನಲ್ಲಪ್ಪಾ ಇದರಷ್ಟ ದಿನ ನೋಡ್ತೀನಿ
ರೋನಾಲ್ಡ್ ಸಾಕ ಇವಾಗ್ಲಿರ ನಮ್ಮ ಮನೇಲಿ ಆಗಿರೋದು ರಾಡಿ ರಾಡಿ ಎಲ್ಲ ನಂದಾರು ಒಂಚೂರಕ್ ನಮ್ಮ ಮಮ್ಮಿಗೆ
ಖುಷಿ ಪಡ್ಸೋ ತರ ಇರ್ಬೇಕು ಹ್ಮ್
್ ಅನ್ಸರ್ೆನ್
ಆದ್ರೆ ಏಂಗ ಗೊತ್ತಾ
ಹಾ
ನಿಮ್ಮ ಅಕ್ಕ ಇಬ್ರು ಸ್ವಾರ್ಥಿಗಳಾಗಬಿಟ್ರಿಗ .. ಅವ್ರಗ್ ಏನ್ ಬೇಕೋ ಅದನ್ ತಗೊಬಿಟ್ರು ನಿನಗ್ ಮಾತ್ರ ಪಾಪ ನೀನ್ಗ ಇದ್ರರು ನಿನಗ್ ಚಾನ್ಸ ಇಲ್ಲ ಅನ್ನಂಗಗೆ ಆಗ್ಬಿಡ್ತಿ ಬದು
ಹ್ಮ ಇದ್ರು ಬೇಡ ಬಿಡಪ್ಪಾ ನನಗೆ ನನೀಗ ಮೈಂಡ್ಸೆಟ್ ಹೋಗ್ಬಿಟ್ಟೈತಿ
ಹ್ಮ್
ಸಾಕ್ ಸಾಕ್ ಬಿಡು ಅದದು ಬ ಅಂತಂದ
ಹ್ಮ್
ಇವಾಗ ಅವ್ರ ಮಮ್ಮಿ ಏನಂತಾರ ಗೊತ್ತಾ
ಹ್ಮ್
ನೋಡ ಅವ್ರಿಬ್ರು ಅವ್ರೇ ಹುಡಕ್ ಮಾಡ್ಕೊಂಡವ್ರೇ ಅನ್ಭವಸ್ತಿದಿದ್ದಾರೆ ಅದೇ ನಾವು ಹುಡುಕೀ ಮಾಡಿದ್ರೆ ಬಲ್ ಸೆಟಲ್ದರ ಅವ್ರನ್ನ ನೋಡ್ ಮಾಡ್ತೀವಲ್ಲಾ ಇವಾಗ್ ನೋಡು ಹಗೆ ನಂತೇಳ್ತ ನಮ್ಮ ಮಮ್ಮಿ ಫುಲ್ ನಮ ಮಮ್ಮಿ ಸ್ಟೋರಿ ಕೇಳ್ಬೇಕು ನೀನೊಂದ್ ಸರಿ
ಹ್ಮ ಆಕ್ಚುಲಿ ನಿಜ ಆಕ್ಚುಲಿ ನಿಜಾನೇ ಅಲ್ಲ ಅದು ಆದ್ರೆ ಎಲ್ಲರ ಲೈಫ್ ಅಲ್ಲೂ ಹಂಗಿರಲ್ಲ
ಹ್ಮ ಯಾರಿಗ್ ಗೊತ್ತಪ್ಪಾ ಅವ ಅವ್ರ ಮಾಡ್ಕೊಡೋರು ನೆಟ್ಟಗ ಇರ್ಬೇಕಲ್ಲ ಅವ್ರನ್ನ ಅವ್ರನ್ನ ಹೆಂಗೆ ಜಡ್ಜ್ಮಾಡೋದು ಇವ್ರ ಆದ್ರೆ ಇನ್ನುೂ ಗೊತ್ತಾರೂ ಇರ್ತಾರ ಮುಂಚೆಯಿಂದ
ಹ್ಮ್
ಇಂಡಿಯನ್ ಪೇರೆಂಟ್ಸ್ ಸ್ಟ್ರಾಟಜಿ ಅದು ಏನದು ಹ ಸ್ಟೇಜರ್ಸ್ ಮಾತಾಡ್ಸ್ಬಾರ್ದು ಬಟ್ ಸ್ಟೇಜ್ ಸ್ಟೇಜರಸ್ ಮದ್ವೆ ಆಗ್ಬೋದು
ಹಂಗೆ
ವಿಚಿತ್ರ ಮೇಲೆ ವಿಚಿತ್ರ
ಅದಕ್ಕೆ ಹೇಳಿ ಹುಡ್ಕದ್ ಹುಡುಕ್ತೀರಾ ಡಾಕ್ಟರ್ನ ಹುಡುಕ್ ಕಟ್ ಬಿಡ್ರಿ ಸಾಕ್ ನನಗೆ ಅಂತ
ಹ್ಮ್ ಈ ಅಂಟಿ ಯಾವಾಗ ನೀನು ಮದುವೆ ಮಾಡೋದಂತೇಳತಾರೆ ಇವಾಗ
ಹಾಯ ಇದು ಬಿ ಏಮ್ ಎಸ್ ಮುಗಿದ ತಕ್ಷಣಾನೇ ಹಿಂಗ ಇಲ್ ಮುಗೀತ್ ಇಲ್ ಗ್ರಾಜುಯೇೇಶನ್ ಆದ ತಕ್ಷಣ ನೆಕ್ಸ್ಟ್ ಮದ್ಲಿ ಮಂಟಪಿಗೆ ನನ್ ಕಾಲ್ ಇಡದು ಅಷ್ಟೇ ಕಾಯ್ತಿದಾರ ಅವ್ರನ ಅವ್ರನ ಮನೇಲಿ ಅಷ್ಟೇ ಇಷ್ಟ ಕಾಯ್ತಿರೋದು ಈ ಯ ಯಾರತ್ರನರು ಫೋನ್ ಮಾತಾಡ್ತಿರ್ಬೇಕು ಮನೇಲಿ ಇದ್ದಾಗ ಹಾ ಯಾರು ಯಾ ಒಂದ್ ಮಂದ ನ ಮಮ್ಮಿ ನೋಡ್ಬೇಕು
ಅಲ್ಲೇ ಅಪ್ಪಾ ನೀನ್ ನೀನ್ ನಮ್ಮಮ್ಮನ್ ನೋಡಿಲ್ಲ ನೀನ್ ಇಲ್ಲಿ ನಾವ ಅಮ್ಮಾರ ಹಂಗೆ ಕೇಳತಾನ ಯಾರಾದ್ರು ಯಾರ ಯಾರ ಜೊತಿ ಮಾತಾಡಾತಿದ್ದಿ
ಹುಡ್ಗಿ ಇದ್ರ ಕೆ ಹುಡ್ಗಿ ಇದ್ರೆ ಕೆ ಹುಡ್ಗಿ ಹುಡುಗ ಅಂದ್ಬಿಟ್ರ ಅಂತೂ ಮುಗ್ದೋತ್ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟ
ಯಾಪ್ಪಾ ಯಾಕಪ್ಪತ್
ಅದ್ಕೆ ಸುಮ್ನೆ ಯಾರ್ದು ಕಾಲ್ ಮಾಡಕ್ಕೆ ಹೋಗಲ್ಲ ಮನೆಗ್ ಹೋದ್ರೆ ಅವ್ರೇ ಯಾರಾದ್ರು ಮಾಡಿದ್ರೆ ಅಷ್ಟೇ ಒನ್ ಫೈವ್ ಮಿನಿಟ್ಸ್ ಮಾತಾಡಿ ಕಟ್ ಮಾಡ್ಬಿಡ್ಟ್ಟೆ ನನಗಾರು ಯಾರ್ ಮಾಡ ಬಿಡು ಮಾಡಕಾರ ಮಾಡಾದ್ರೆ ಇವ್ರೇ ಕಾಲೇಜ್ ಅವರು ಏನಾದಾರರು ಇದ್ರೆ ಮಾಡಿರ್ತಾರ ಅಷ್ಟೆ
ಹ್ಮ್ ಮತ್ತೆ ಏನ ಸಮಾಚಾರಪ್ಪ
ಮತ್ತೆ ಏನಿಲ್ಲಪ್ಪ ಹೇಳ್ಬೇಕ ನೀನೇ
ನಿಂದೆ ಮದುವೆ ಆಗುತ್ತೆ ಆಗಿದ್ರೆ
ನಂದ ಇನ್ನುೂ ಇವವಾಗಿ ಇನ್ನು ಒಂದೂವರೆ ವರ್ಷ ಮುಗಿತಿ ಇನ್ನುೂ ನಾಲ್ಕೂವರೆ ವರ್ಷ ನಂದುಂದು
ಇ ನಾಲ್ಕೂವರೆ ವರ್ಷ ಅಂದ್ರೆ ಇನ್ನ ನಾಲ್ಕೂವರೆ ವರ್ಷ ನಾು ದುಡಿತೀನಿ
ನೋಡಣ
ಆಮೇಲೆ ಒಂದು ಒಂದ್ ಐದ ಏಳ್ ವರ್ಷ ಅಂತತ್ೂ ದುಡಿತೀನಪ್ಪಾ
ಹ್ಮ್ ಹಗೆ ಅಂತಾರ ಎಲ್ರು ಹಾ ಸರಿ ಸರಿ ನೋಡಣ ನೋಡಣ ಹ್ಮ್ ಸರಿ
ಬೇಕಾರ್ ನೋಡ್ ಆಮೇಲೆ ಹೆಂಗ ಗೊತ್ತಾ ನನಗೆ ಆ ಮೊನ್ನೆ ಹೋಮ ಮಾಡ್ಸಿದ್ವಲ್ಲ ಸ್ವಲ್ಪ ಅದ್ರಲ್ಲೂ ಮಂಗಳ ದೋಷ ಆಯ್ತಂತ ನನಗೆಗ ನಾನಗ ಮದ್ವೆ ಲೇಟ್ ಆಗೇ ಆಗತ್ತಂತೆ ಅದಿಕ್ಕೆ ನಮ್ಮಪ್ಪ ಟೆನ್ಶನ್ ಪಟ್ಕೊಂಡ್ ಮೊನ್ನೆ ಅದನ್ನ
ಹಂಗಂದ್ರೆ ಮತ್ ಆಗೇೈತಲ್ಲ ಹೋಮ ಎಲ್ಲಾ ಆದ್ರೆ ಮತ್ತ್ ಬೇಗನೆೇ ಆಗತ್ತೆ
ಹೋಮ ಗೀಮಾ ಆದ್ರೂ ಅದು ಇರುತ್ತೆ ನಮ್ಮ ಮೇಲೆ ಸ್ವಲ್ಪ ಡಿಪೆಂಡ್ ಸ್ವಲ್ಪ ಸರಿಾದ್ರರು ಇನ್ನು ಸ್ವಲ್ಪ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದು
ಹ್ಮ್ ಇರ್ಲಿ ತಗೋ ಬೇಗ ಮದ್ವೆ ಆದ್ರರು ಮಾಡ್ಕೊಂಡ್ ಏನ್ ಮಾಡದಚ್ಚ
ಜವಾಬ್ದಾರಿ ಜಾಸ್ತಿಗಳು ಇದಾವಲ್ಲಪ್ಪ ತಲೆ ಮೇಲೆ ನಿಮ್ ತರ ಆರಾಮಾಗಿರ್ಬೇಕು ಲ್ಲ ನಾವು ಜವಾಬ್ದಾರಿಗಳು ಇದಾವೆ ಹ
ಹ್ಮ್ ಹಂಗ್ ನೋಡಿದ್ರೆ ನಂದ್ ಆರಾಮೇನೆ ಯಾಕಂದ್ರೆ ನಾನ್ ಗಂಡನ್ ಮನೆಗ್ ಹೋಗಲ್ಲಲ್ಲ
ಯಾಕೆ
ಅಯ್ ನನ್ ಕಳ್ಸಲ್ಲ ಮನ್ ನಮ ಮನೆಗೆ ಕರಿಯೋದು
ಹಾ
ಮನೆ ಅಳಿಯ ಹಂಗ ನೋಡ್ರೆ ನಂದೇ ಆರಾಮು
ತಲೆ ಏನ್ ಆರಾಮೆಲ್ಲ ಬೇಕಾದ ನೋಡು ಫಸ್ಟ್ ನೀನೇ ಹೋಗ್ತಯ ಗಂಡಂಗ ಮನೆಗೆ
ಹ್ಮ್ ಹೋಗ್ತೇನಿ ಬಟ್
ಭಾಗ್ಯಾಕ ಅಲ್ಲೇ ಇರ್ತಾಳೆ ನೀನ್
ಇಲ್ಲಿಲ್ಲ ಅವಳ ಇ ಇರಲ್ಲ ಅಂದ್ರೆ ಅವಳು ಇರ್ತಾಳೆ ಬಟ್ ಅವ್ರ ಮನೆಯವ್ರ ಇರಲ್ಲ
ಅವ್ರ ಮನೆಯವರು ಇರಲ್ಲ ಅಂದ್ರೆ ನ ಅವಳಿಸ
ಅವ್ರ ಗಂಡ ಹಾ ಅವಳು ಇರ್ತಾಳಲ್ಲ ಬಟ್ ಅಲ್ ನೋಡ್ಕೊಳಕ್ ಬೇಕಲ್ಲ ಒಬ್ರ ಯಾರಾರು ಅ ಆ ಟೈಮಿಗೆ ಎಲ್ರೂ ಮೈಂಡ್ಸೆಟ್ ಹಂಗ ಆಾಗಿಿರುತ್ತೆ
ಅವ್ರ ಯಾಕ ಇರಲ್ಲಪ್ಪ ಈಗ ಅವ್ರ ಯಾಕ ನೋಡಕ್ ಇರಲ್ಲ ಈಗ
ಅವರ ಅವ್ರ ಚೂರ್ ಅವ್ರ ಚೂರ್ ಮೆಂಟ್ಲ್ ಇದಿದಾರ ಅವ್ರ ಅದಕ್ಕೆ ಅವ್ರ ಒಂದ್ ಒಂದ್ಸತಿ ಇದ್ದಂಗ ಮೂಡ್ ಇನ್ನೊಂದ್ ಸತಿ ಅವ್ರದ
ಅಲ್ಲ ಅಲ್ಲ ಕೇಳಿ ಇಲ್ಲಿ ಅವರು ಅವರು ಈಗ ಅಕ್ಕನ್ ಚೆನ್ನಾಗ್ ನೋಡ್ಕೊಂತಾರ ಅವ್ರಿಗ
ಹ್ಮ್ ಅವ್ರದ ಏನ್ ಪ್ರಾಬ್ಲಮ್ ಇಲ್ಲ ಅವ ಗ ಗಂಡದು ಹ ಅವರಿಬ್ ಒಬ್ಬರದ ನಿಲ್ಲ ಅವಾಗವಾಗ ಜಗಳಾಡ್ತಿರ್ತಾರ ಒಂದ್ ಚೊಪ್ಪಪ್ ದಿನ ಮಾತ್ ಬಿಿಡ್ತಾರ ಮತ್ ಮಾತಾಡ್ತಾರ ಅವರತ್ತಿ ಮಾವ ಒಂದೆ ಪ್ರಾಬ್ಲಮ್
ಹ್ಮ್
ಅವ್ರು ಬಂದಿರ್ತಾರಲ್ಲ ಅವರೇ ಎಲ್ಲೇ ಬೇಕಾದಾಗ ಒಂದ್ ಒಂದ್ ವಾರ ಹಂಗ ಇರ್ತಾರೆ ಹೋಗ್ತಾರ
ಹ್ಮ್
ನಿನ್ನೆ ಮೊನ್ನೆನೋ ನಿನ್ನೆ ಏನೋ ಮೊನ್ನೆ ಬದ್ರ ಕೊಟ್ಟ ಹೋಗಿದ್ರಂತೆ ಅಕ್ಕಂಗ ಹುಷಾರ್ ಇರ್ಲಿಲ್ಲ ಕರ್ಕೊಂಡ್ ಹೋಗಿದ್ರಲ್ ಅವಳ ನಾ ಪ್ರಾಂಶಿನ ಅದು ನೀವು ಬರ್ತಾ ಗೊತ್ತಾ ಜಟ್ಕಾ ಗಾಡಿ ಅದ್ ಕೂದ್ರೆ
ಹ್ಮ್ ಹ್ಮ್
ಅದ ಹಾ ತಾಂಗ ಕೊಟಲ್ಲ ಅಡಡ್ಸ್ಕೊಂಡ್ ಬಂದಾರ ಅಂತಕಿನ ಅವ್ಳ ಕೆಳಗ ಇಳ್ದು ಇಳು ಫುಲ್ ಮತ್ ಅದ್ ನೋಡಿ ಕೈ ತರ್ಸಿ ತರ್ಸಿ ಹಾ ನಮ್ಮ ಮಮ್ಮಿ ಫೋನ್ ಮಾಡಿ ಮಾಡಿದ್ರಂತ ಅವಾಗ್ಲೇ ಮಾತಾಡ್ತಿಲ್ಲಂತೆ ಮಮ್ಮಿ ಹತ್ರ ಹ ಪಪ್ಪಾಂಗ ಫುಲ್ೋಗ ಹೋಗನ್್ ಬಾ ಹೋಗ್ ಬಾ ಅಂತ ನಿಂತಿಲ್ಲ ನಂಗೆ
ಹ್ಮ್ ನಂಗೂ ಫುಲ್ ಚಿಕ್ಕಳ ಇರ್ಬೇಕಾರಟ ಹಂಗ ಹಿಂಗ
ಹ್ಮ ನನಿಗೂ ಅದೊಂಂತರ ಮಜಾ ಇತ್ತು ನನಿಗೆ ಹುಷಾರ್ಿಲ್ಲಾ ಅಂದ್ರೆ ಬಾಗಿ ಕೊಟ್ಟ ಕರ್ಕೊಂಡ್ ಹೋಗ್ತಿದ್ರಾ ಅದು ಅಲ್ಲೊಂದು ಆಸ್ ಹಾಸ್ಪಿಟಲ್ ಇತ್ತು ಅಲ್ಲೇ ಇಂಜೆಕ್ಷನ್ ಮಾಡ್ತಿರ್ಲಿಲ್ಲ ಅವವು ಟ್ಯಾಬ್ಲೆಟ್ ಅಷ್ಟೇ ಕೊಡ್ತಿದ್ರು
ಹ್ಮ್
ನಾನ್ ಅದಿಕ್ಕೆ ಅವಾವಾಗ್ಲುೂ ಶಾರ್ ತಪ್ಪಿದ್ರೆ ಅಲ್ಲೇ ಹೋಗದ್ ನನ್ ಹಾಸ್ಪಿಟಲ್ಗೆ ಅಲ್ ಹೋದಾಗ ಒಂದ್ಸತಿ ಅದು ಅದ್ರ ತಾಂಗಾ ಒಳಗ ಹೋಗ್ಬೇಕಕ್ ನಾನು
ಹ್ಮ್ ನಾನು ನಮ್ ಗದಗಲ್ಲಿ ಇರ್ತಿತ್ತದಲ್ಲ ಗದಗದಲ್ಲಿ ಇನ್ನೂ ಟಾಂಗಗಳು ಇಿವವೆ ಗದ್ದಗಗ್ ಹೋದ್ರೆ ಇನ್ನು ಆಟಾಂಗ ಫುಲ್ ಇಷ್ಟ ಆಗತ್ ನನಗ್ ಆಟಾಂಗ
ಹ್ಮ ಇಲ್ಲ ಇರ್ತಾವಪ್ಪಾ ಬಾಗ ಕೊಟ್ಟಾಗ
ಹ್ಮ್
ಅದೇನೋ ನನಗ್ುಷಾರ್ ತಪ್ಪತ ಅಂದ್ರೆ ಆ ಬಗ್ಲ ಕೊಟ್ಟು ನೋಡಿದ ತಕ್ಷಣ ಆರಾಮಾಗಗ್ಬಿಡೋದು
ಹ್ಮ
ಪ್ಪಾ ಅಂತಿದ್ರು ನಿಂಗ ಸುಮ್ನೆ ಇಲ್ ಬಂದ್ ಕರ್ಕೊಂಡ್ ಬಾಗಿಲಿ ಕೊಟ್ಟು ತೋರ್ಸ್ಕೊಂಡ್ ಹೋದ್ರೆ ಸಾಕ ಲಾ ಆರಾಮಾಗಬ ಬಿಡ್ತೇತಿ ಅಂತಂದ ಅವಾಗ ಹೆಂಗ ಒಂದ್ ಇಷ್ಟ್ ಜ್ವರ ಬಂದ್ರೆ ಸಾಕು ನಡಿ ಹೋಗದ ಕೆಮ್ಮಕತ್ರ ಸಾಕು ಬಾ ಹೋಗಣ ಅಂತಿದ್ರು ಆದ್ರೆ ನಮ್ಮ್ ಅಕ್ಕೋಳಗ್ ಹಂಗಿರ್ಲಿಲ್ಲ
ಫುಲ್ಲು